ಹ
ಸ್ವಲ್ಪ ಅವಳಿ ಆರಾಮ
ಹ್ಮ್ ಆರಾಮ್ ನೋಡ್ತ
ಹಾ ಆರಾಮ ಮತ್ತೇ ನಡೆಸಿ
ಏನಲ್ಪಾ ಮನಾಗಿ ನೋಡ್ ಸುಮಮ್ಮ್ ಅಕೊಂಡಿದ್ದಂಗೆ ಅವಲ್ಕೋಗ್ ಬಂದಿ ಈಗ
ಹೌ
ಹ್ಮ್
ಹ್ಮ್ ಹ್ಮ್ ಏನಾಗಿದೀಪಾ ಹೊಲ್ದಾಗ ಏನಿಲ್ಲ ಮಳೆ ಮಳೆ ಇಲ್ಲ ಏನಿಲ್ಲ
ಹೊಲದಾಗ ಹತ್ತಿ ಬೀಜಾ ಹಾಕಿ ತಮ ಹತ್ತ ಹದಿನೈದು ಪಾಕೆಟ್ ಊರಿ
ಹ್ಮ ಹ್ಮ
ನಳಂತ್ರ ಮ್ಯಾಕ ಹೋಗಿದ ಒಂದೊಂದ ಬಂದರಕ ಒಂದ ನಾಟ್ಯವ ಒಂದೊಂದ್ ನಾಟಿಲ ಅರ್ಧ ಮರ್ದ
ಹಂಗ ಆಗದು ನಮ್ದನ ಎಲ್ಲಾ ನಾವಾನ ಇಪ್ಪತ್ತು ಎಕರೆ ಬಿತ್ತಿ ವಲನ ಎಲ್ಲಾ
ಹ್ಮ್
ಒಂದು ಒಂದ್ ಐದ್ ಎಕರೆ ಬರ ಹತ್ತಿ ಊರಲ್ಲೋಣ ಮತ್ತೆ ಒಂದ್ಸಲ ಅಡಡ್ ಸಲ
ಹ್ಮ
ಹ್ಮ್ ಏನ್ ಮಾಡ್ತಿವಿ ಇದು ಮಳೆ ಬರೋವಾಗ ಏನಿಲ್ಲ ಏನ್ ಮಾಡ್ಬೇಕಂತ ಏನರ್ಲಾ ಅನ್ನಟ್ಟನೆ ಬರಿ ಗಾಳಿನ ಬಿಡಾಕ ಹತ್ಯತಪಾ ಮಳೆ ಬರ ಒಲದು ಏನ್
ಇ ಬರ್ತ ನಾಕ ನಕನಿ ಉದಿರ್ತ ನೆಟ್ಟ ಹೊಡೆವಲದ ಮಳೆ ಒಟ್ಟು ನಿಂತ
ಹ್ಮ್ ನಾಕ್ ನಾಕ್ ಹನಿ ಆದ್ರಿ ಏನ ಯದಕ್ ಬರ ಹ್ಮ್ ಹೌ ಬಿಜ ಬರಬೇಕ ಇಲ್ಲಪ್ಪಾ ಹೊರಗನ
ಒಳಗ ಕುಂತ್ ಕಲಸ ಸಲ್ಲೆ ಕುಳಿತವಯ್ತ ಒಂದ್ ಐದ್ ದಿನ ಆರ್ ದಿನ ಇರ್ತಾವ್ ಚಂದ ಅನಾಗ ಹೋಗ್ಬಿಡ್ತಾವ ಆಯ್ತಾವ
ನಮ್ಗೆ ಅಂಗಗೆ ಆಗೋಣಿದೆ ಎಲ್ಲ ಒಲ್ಲ ಹೊರಗ್ ಬಂದು ಎರಡೆರಡು ಕಾಯಿ ಎರಡೆರಡು ಇಲಿಯಾಗಿ ಆಯ್ತ್ ಸತ್ತ ಬಿಟ್ಟಾವೆಲ್ಲ ಬಿಸಿಲಿಗೆ ಹ್ಮ್ ಅದ್ರಾಗ ನಮ ಎಲ್ಲಾ ಮಸ್ ಬಾವ ಕೆಂಪು ಮನ್ನಾ
ಹ್ಮ್
ತಿ ಏನಲ್ಲ ಎಲ್ಲಾ ಸ್ಪಲ್ಪ ಮತ್ತೊಂದ್ಸಲ ಹಚ್ಚಿವ ಸ್ವಲ್ಪ ಮಳೆ ಬಂದ್ರೆ ಈಗ ಬಂದಲ್ಲ
ಹ್ಮ
ಈಗ ಗೊಬ್ಬರ ಗಿಬ್ರ ಹಾಬೇಕಂದ್ರೆ ಈಗ ಗೊಬ್ಬ್ರನ್ ಸಿಗಾವಬ್ಲನ್
ಗೊಬ್ರ ಅಂತರ ಒಂದು ಸಿಗಲ್ಲಾ ಇದ ನಮ್ ಮನಾಗ ನಮ್ ಕಾಕ್ರ ಮನೆ ತಾಟ ಇಸಿ ತಗೊಂಡ ಹೋಗಿ ಸೇಳಂಗ ಹೋಗಿ ತಗೊಂಬಂದಾರ
ಹ್ಮ್ ಹ್ಮ್
ಒಂದು ಎಂಬತ್ತು ಸಲ ತಂದ ಒಮ್ಮಲಿ
ಇಲ್ಲ ಇನ್ ಸಿಗನ ಬಂದುಟ ಒಂದ್ ಎಕರೆಗ ಎರಡ್ ಚೀಲ ಅಂತ
ಮುರ ಚಿಲ್ ಮೂರ ಚೀಲ ಕೊಡ ಕಥೆ
ಹ್ಮ್ ಹ ಕಡ ನಮ ಸಡು ಒಂದ್ ಎಕರೆ ಎರಡ್ ಎಕರೆ ಕೊಡತಾರಂಟು ಆಯ್ತು ಯಾವದ ಸಾಲ ಒ ವೈಯತ ಸಮನೆಲ್ಲಗ ಮಾಡಳಕ್ಕೆ ಹೋಗಣಲ್ಲ
ಆ ಕಡೆ ಸಿಡಮ್ ಕಡೆಗ್ ಯಾರನ್ ಪರಿಚಾರ ನೋಡಿ ತಪ್ಪರಿಬೇಕು ಅಲ್ಲಿ ಸಿಗಕ ಇದ್ದ ಅಂತ ನೋಡ್ರಿ ಅ ಕಡೆ ಆ ಮನೆ ನಮ್ ಕಾಕರ್ ಮಣಿ ಎರ ಟ ಸಹ ತಗೊಂಡ ಹೋಗಿ ತಗಂದ್ರ ಎಂಬತ್ತು ಸಲ ತಗಂದಾರ
ನಮ್ ಯಾರು ಪರೀಕ್ಷೆ ಇಲ್ಲ ನಾ ಕಡೆ ಸೇಡಂತರಿ
ನಮ್ ಯ ನಮ್ ಕಾಕಾರ್ ಯಾರ ಹಚ್ಚಾರನು ನಮನ್ ಯಾರು ಪರಿಚಿಲ್ಲ ನಮ್ ಕಾಕ ಗತಂದ್ರ ಯಾರ ಯಾರಿಗೆ ನಮ್ಮ್ರ ತಂದಲ್ಲ ಕಡೆ ಅವ್ರಗೋಗ ಕಳ್ಕೊಂಡು ಹೋಗ್ತಂದ್ರಲ್ಲ ಹ ಬಲರ್ ನಾಮರಗ ಲಾ ಲಾಂಗ್ತ ನಾವು ಬಾಡಿ ಕಡ
ಹ್ಮ್ ಹ್ಮ ಹೌದು
ಹ ಫಸ್ಟ್ ಬಂದಿಬ್ಬರು ತಂದನ ಆಯ್ತು ಈಗ ಅವನೇ ಊರಾಗ ಹಚ್ಚಿ ಹಚ್ಚಿ ಹೇಳಕತಾನ ಹೆಂಗ ಬಾಡಗನ್ ಸಿಗತಂತ ಅಲ್ಲ ಆಯ್ತ ಅಲ್ಲಿ ಎಲ್ಲಿ ಅ ಇಲ್ಲಂತ ಕೇಳ್ಕ ತಗೊ ಬರ ಒಡ್ಡಿ ಹೊಡತ ಒಂದ್ ಹದನೈದುಐನ ಕಟ್ಟಲ ಅವನಡ ತನೋರ್ತುಲ್ಲ
ನೋಡೋಣ ಸ್ವಲ್ಪ ನಮ್ಮನ್ ಹ್ಮ ಎಂಬತ್ತು ನೂ ತಿಗಳು ಬೇಕು ನಮ
ಗೊತ್ತಿಲ್ಲ
ಹ್ಮ
ನೋಡ ನಮ ಕಾಕಕ್ ಕೇಳಂತಗಲ್ಲಿ ಯಾರನ್ ಕೇಳ್ತ ಅಂದ್ರಪ್ಪ ಅಂತ ಅಂತ ನಮ್ಮ ನೋಡಮ ನಂಬರ್ ಗಂಬರ್ ಕೊಟ್ಟಿರ್ತಾರ ಅವ್ರ ಕಾರ್ಡ್ಗಳಗಳು ಕವಳ ಕಸ
ಆ ಕಡೆ ಸಳಂ ಕಡೆ ಬಾಳ ಬೆಳೆಲಿಣ ಏನು ಜಾಸ್ತಿ
ಅಂಬಳಲ್ಲ ಕಡ್ಬಳ
ಹ್ಮ್ ಅದಕ್ಕೆ ಅಂತಪ ಕೊಡತ
ದು ಪ್ರಕ್ರಿಯೆ ಹಲ್ಲ
ಹ್ಮ ಅದ ತಗ್ರರಿ ಇ ಒಪ್ಪು
ಹ್ಮ್
ಅವ್ರ ಏನು ಜಾಸ್ತಿ ಬೇಕಾಗಿರಲ್ಲ ಗೊಬ್ರ ಈ ಕಡೆ ನಾವೇ ವಿದ್ಯಾರ್ಥಿ ಅತಿ ಅದಕ್ಕೆಮ
ಹ್ಮ
ಹೆಂಗ ಬಿತರ
ಹ್ಮ್ ನಾವ ಬಿತ್ತಲ್ಲ ಈಗ ನಾನ್ ಬಂದರೆಸ ಆಯ್ತ ನಮ್ಮ ಎರಡ್ ಎಕರೆ ಒಂದ್ ಎಕ್ರರ ನಿ ಮೊದ ಬಲ್ ಕಡೆ ಎರಡ್ ಎಕರಾ ಅಲ್ಲ ಕಡೆ ಜಂಗಲ್ ಕಡಿ ಸಲರ್ ಬಲ್ಲಿ ಎಡಕ್ರ ಅವವ ಅದ ಆಡಗ್ರ ನಮ ಕಾಕನ ಮಾಡಿ ಮತ್ತ ಮತ್ತೆ ಮಾಡ ಿಕಂತ
ಹ್ಮ್
ಆ ಇಲ್ಲ ಊರ್ ಬಸ್ ಎಲ್ಲ ಒಂದ ಒಂದ ಎಕರೆ ಒಂದರೆ ಎಕರೆ ಅತ್ತು ಆದಷ್ಟು ಇಲ್ಲ ಅಪ್ಪ ನಮ್ಮ್ರು ಸೊಪ್ಪಪ ಅವರ್ ಮಾಡದಾಗ ಇ ದೂರ ಹೋಗಿ ಹೋಗಿ ಅಂತ ಬೇಡ ಅಂತ ಅಂದವಿ ಅವ್ರ ಹಾಕ್ಯರದ್ರ
ಹ್ಮ್ ಈಗ ಬರ ಅಲ್ಲಿ ಮಾಡಲ್ಲ ಎಲ್ಲ ಮೊಲ್ ಬರ್ಲಾಗಲ್ಲ
ನಮಕ್ ನಮ ಕ ಆಕರ್ ಮಾಡ್ತಾರ ನಮಗ ಅವ್ರ ಯಾಕಂದ್ರಿ
ಹೌದಾ ನ
ಹ್ಮ ಹನ್ಲ್ಲ ಊರ್ ಬಸ್ ಇದ್ದಿದ್ದೆ ಮಾಡಂತ ಸುಮ್ಮದೆ ಮಾಡ್ತಾರ
ಹ್ಮ್ ಹ್ಮ್ ಹ್ಮ್
ಆಯ್ತು ಒಂದ್ ಎಕ್ರರೆ ಹಚ್ಚಿ ಮಾಡಿ ನ ಒಂದ ಎಕ್ರರೆ ಸ್ವಲ್ಪ ಕಮ್ಮಿ ಆದದ ಅದಷ್ಟ ಕಾಯಿ ಪಲ್ ಹಾಕ್ಬ ಬಿಟ್ಟವಿ
ಹ್ಮ್ ಕಾಯ ಕಲ್ಲ ನ ಕಣ
ಒಳಗಡ್ಡೆ ಹಾಕಿವಿ ಉಳಗಡ್ಡಿ ಬೆಂಡೆಕಾಯಿ ಚೌಳಕಾಯಿ ಹೀರೆಕಾಯಿ ಹ್ಮ್ ಬದನಿಗಿಡ ಪಲ್ಯ ಎಲ್ಲ ಸಬ್ಸಿಿ ಮೆಂತ್ಯ ಕೊತ್ತಂಬ್ರಿ ಮೆಣಸಿನ್ ಗಿಡ
ಅ ಎಲ್ಲ
ಹ್ಮ್ ಎಲ್ಲಾ ಹೊಟಿಟ ಶ ಆ ಕಾಯಿ ಈರಿಕಾಯ ಎಲ್ಲಷ್ಟ ನಾಪ್ಪತ್ತ ಅದ್ರ ಅದ್ರನ್ನ ಮಾಡಡಿಕ ಆನ್್ಕೊಂಡಿರ್ತೇನೆ ಚಂತೆ ಅಲ್ಲ ಒಲ್ಲ
ಹಾ ಮತ್ತಿದದು ಅದಕ್ಕ ಏನ ನೀರ್ ಂಗಗಳ ಬೋರ್ವೆಲ್ಲ ಅದೇ ಏನ್
ಹ್ಮ ಒಂದ್ ಬೋರ್ಬರ ಅದ್ ಒಂದ್ ಬಾವಿ ಅದು ಅಲ್ಲಿ ತೋಟದ ಠ ದದ ಎಲ್ಲರಿಗ ಒಂದೊಂದ ಒಂದವ ಒಂದ ಎಕ್ರ ಬಂದ ಎಲ್ಲರ ನಮ್ ಕಾಕರಿಗೆ ನಮ್ಗೆಲ್ಲರಿಗೂ ಹೊಲ ಒಂದಲ್ಲ
ಹ್ಮ್ ಹ್ಮ್ ಹ್ಮ್
ಒಂದಲ್ಲಿ ನಾಲ್ಕು ಎಕ್ರಿಯ ಒಂದಲ್ಲಿ ನಾಲ್ಕು ಎಕ್ರಿಯಾ ಎಂಟು ಎಕ್ರಿಯಾ ಅದದು ಒಂದಲ್ಲಿ
ಹ್ಮ ಒಂದಲ್ಲಿ ಎಂಟ ಎಗರ ಅನ
ಹ್ಮ್ ಈಂಗ ಒಂದ್ ಹೊಲ್ದ ಬಾಜ್ ಒಂದ್ ಒಂದ್ ಎಕ್ರ ಆದಾದ್ರರು ಒಂದ್ ಒಂದು ಬ್ಯಾರ ಇರ್ದ ಕುರುಬುರ್ದ ಅ ಹಿಗೆ ಹೊಲ ಒಂದು ಬಸ್ ಆದ್ರೆ ಈ ಕರ್ಣ ಆಕ ಕ್ರಿಯ ಕರ್ಣ ಆಕ ಕ್ರ ಚಲನೇ ಅದ ಹ್ಮ್ ಒಂದದ್ರಾಗ ಒರ ಗೌರ್ಮೆಂಟ್ ಕಡ್ಲಿಂದ ಬಂದವಾಗ ಆ ಗಂಗಾ ಕಲ್ಯಾಣ ಅಂತ ಅದೊಂದು ನಮ
ಹ್ಮ್ ಹ್ಮ್ ಅದೇನ್ ನಿಮ್ಗನ್ನು ಬಂದೇನ್ ಎಲ್ಲರಿಗ ಎಲ್ಲರಿಗ ಅಲದೆ
ಒಂದ್ ನಾಕಕ್ ವರ್ಷ ಆಯತಿ ಬೇರೆ ಈ ನಮ ಕಕರ್ಚ ನ ಅಪ್ಪ ಗ ಟೋಟಲ್ ಅರ್ಜನಾ ್ಮ ಒಂದ ಮನೆಗಿದ್ದು ಐವತ್ತು ಜನ
ಹ ದೊಡ್ಡದ
ದೊಡ ಕ ಇತ್ತು ಅವಾಗ ಕಲ್ತಿದ್ದ ಆಕ್ಸಲ ಇ ಇಾಗ ಆಯ್ತ ಅದು ಎಲ್ಲಾರ ಕಟ್ಕೊಂತೀವಿ ನೀರ ಜಗ್ದಕನಾ ಒಂದಿಬ್ರು ನಮ್ ಕಾಯಕಬ ಸಣ್ಣತ್ ಒೋಗಬತಾ ಏನಬ ಕಾಯಕ್ಬತ್ತ ಇಬ್ಬರು ಬೆಂಗ್ೂರಿಗೆ ಹೋಗಿಬಊಟ್ಟ ಬ ಉಳಕಿದಾರ ನಾಲ್ಕು ಜನ ಅದ್ರಾಗ ನಾಕು ಜಂದಾಗ ಒಬ್ಬತ್ ನಮ ಕಾಕ ಆರಂಪಿಯ ನೂರಾಗ ಹ ಮಾಡ ಈಗ ಮೂವರು ನಮ್ ಕಾಕಾರಿ ಇಬ್ಬರು ನಾಪಬ ಮ ಮೂರ್ ಎಲ್ಲ ಮಾಡ್ರೆ ಮೂರ್ ಒಂದ ದಿನ ಕಟ್ಟಿಂತರ್ ನೀರ್
ಹು ಹು ಹೌದೇನೋ ಹ್ಮ್
ಹ್ಮ ಮೂವರ್ಗ ಒಂದೊಂದ ದಿನ ನೋಡ ಬಾವಿ ನೀರ್ನ ಮೂವರ್ಗ ಒಂದೊಂದ್ ದಿನ ಅ ಇಂಜಿ ನಾವು ಎರಡು
ಹ್ಮ್ ಅದು ಬಾವಿನರು ಜಗ್ಕ್ಕೆ ದೊಡ್ಡದಾವೇನ್
ಹ್ಮ ದೊಡ್ಡ ದೊಡ್ಡದು ಮೊದಲ್ದ ಬಾವಿ ಕಲ್ಲಿಂದಲ್ಲಿ ತೋಡಿದ್ಯಾ ಅದು
ತೋಡಿದ ಅಂದ್ರೆ ನೀರ್ ಜಿಬ್ಬಿ ಬಿದ್ರ
ಹ್ಮ್ ಒಂದ ದಿನ ಅರ್ಧ ಎಕ್ರ ಎರಡ್ ದಿನ ನೀರ್ ಬಿಿಟ್ಟು ಒಂದ್ ಎಕ್ರ ತೊಯ್ತ್ ನೋಡಿ
ಹ ಹ ಹ
ಹ್ಮ ಬಾವ ಎರಡ್ ಇಂಚಿಿನಾವ ಒಂದು್ ಪಟ್ಟದ ಇಂ ದಿನ ಒಂದ್ ಮತ್ತೆ ಅದ ಹ ಹಳಗ್ಳ ಕಸ್ತಾರಲ್ಲ
ಹ್ಮ್ ಹ್ಮ್ ಹ್ಮ್ ಅದೇಂತ
ಅ ತಗಂದ ಅದ ಮತ್ತೆೊಂದು್ ಮೋಟರ್ ತಿಂದಿವವಿ ಮ್ಯ ಕುಂದಿರ್ಸ ಕರೆಂಟ್ ಮೋಟರ್ ಒಂದು
ಹ್ಮ್
ಎಲ್ಲ ಸ ಅದ ಅಲ್ಲಿ ಬಂದ್ರೆ ಅಲ್ಲಿ ಇಲ್ಲಿ ಬಂದ್ರ ಇ ಮತ್ತತ್ ನಮ್ಮ್ಮರ ಒಂದು ಬಾಜು ನಮ್ಮ ಮಾಮರ ನಮ್ಮ ಒಂದು ಬಾಜು ನಮ್ಮ ಮಾಮರದ ನಾಲಕ್ಕ್ ಏಕ್ರ ನಮ್ಮ್ಲ್ ಸಿೀದಾನೆದ
ಹ್ಮ್
ಮನೆಿ ಹಾಕ್ಸ್ಬ ಬಿಟ್ರ ಜಗ್ ಬ್ಬ ಬಿಟ್ಟ್ರ ನೀರ್ ದೊಡ ಒಂದ್ದ್ಂಟ ಇಪ್ಪತ್ ತಿಂಕ್ ನಡಿತತದ
ಹಲ್ಲೋ
ಸಾಯದ ಊಟ ನೀರು ಅವ್ರಂತ್ರ ಒಂದ್ ದಿನಕ್ಕೆ ಆಗ ಬಿಡ್ತದಲ್ಲ ಇಬ್ಬರಿ ಇಬ್ಬರು ಕಟ್ಟಬೇಕಕ್ ನೀರು
ಹ್ಮ್ ಒಂದಿನ ಕಾಯ
ಹ ಎರಡ್ ಎಕ್ರ ಆತದಂಗನಕ ಕಾಯಪಲ್ ಇದ್ರೆ ಎರಡ್ ಎಕ್ರ ಆರಾಮ್ ಆತವ
ಅಬ್ಬಾ
ಆ್ ಹ್ಮ್ ಹದ್ನೆಂ ರದಿ ಪಿಂಕ್ಲರು ಮ್ಣಿನ ಹಚ್ಚರು ಅದ್ ಅದ್ನಂಟು ಹೆಚ್ಚ ಮನ್ನಿ ಪಿಂಕ್ಲಾರ ಗಬ್ ಅತ್ತಿಪ್ಪಿಿಸಿಿ ಆಟಾಡ್ದ
ಹ್ಮ್ ಹ್ಮ್ ಇದು ಎಷ್ಟು ಫೀಡ್ ತೊಳ್ರ ಒಳಗ ಜಗ
ಇಲ್ಲ ಮೇಲೆ ಬಿದ್ದು ಹಳದ್ದಂಟಿಗೆ ನೀರು ಎಷ್ಟು ತೊಡ್ರೆೊಂದು ನೂರು ನೂರ ತೊಡ್ದ್ರ ನಟ್
ಹ್ಮ್ ಹ್ಮ್ ಹ್ಮ್ ನಾನು ಹಾಕ್ಬೇಕಕ್ ಮಾಡೋಣ ಅಂದ್ರ ಈಗ ನಮ ಹೊಲ್ದಾಗ ಯಾವಾಗನು ಎಡ್ನ ಬಾಯಿನಿ ಇಲ್ಲಂತ ಹಂಗ ಏನಂತಾರ ಬೋರ್ವೆಲ್ಲ ನಾಕ್ಸಿಲ್ಲಂತ ಏನ್ ಮಾಡ್ತ ನಾ್ ಬಳ್ತಾವ ಏನ್ ಮಾಡ್ತ ಹಳಕತರ ಈ ಸಲ
ಹ್ಮ್
ಹ್ಮ್ ಏನ್ ಮಾಡ್ತಾರ ನೀನು ಅಲ್ಲ ಐರನ್ ಆಗದು ಹೋಣ ನೋಡಿ ಈಗ ಮಳೆ ಇಲ್ಲ ಏನಿಲ್ಲ ಎಲ್ಲಸೂ ನಾಟಿದ ಆಯ್ತು ಎಲ್ಲಾ ಒಣಗಂದ ಉಂಟಾವ
ಹು
ಹ್ಮ್ ಅದ್ರಾಗ ನಮ್ದು ಹುಷಗನ್ವಲಾ ಆಯ್ತು ಜಲ್ದಿ ಬೇಕ ಅದಕ್ಕೆ ನೀವರಂಗ
ಹ್ಮ್ ಉಳಸಿನಲ್ಲ ಜಲ್ದಿ ಮಚ್ಚಿಟ್ಬೇಕ ಆ ಕಡೆ ಮಲ್ ಕಡೆ ಇದ್ದು ಕ್ಯಾನಲರ್ ಅಂತರ ಈಗಂತ ಕ್ಯಾನನ್ಲರ್ ಇಲ್ಲ ಏನ್
ಅಲ್ಲಿ ಇಲ್ಲ ಕೆಾಲ ನೀರು ಬಂದಾದಲ್ಲಿ ಅಲ್ಲಿ ಮಾಡದ್ ಬಿಟ್ಟು ಅಣ್ಣ ಈಗ ನಮ್ಗನ ದೂರ ಆತದ ಮಲ್ಲಿ ಅದ್ರಾಗ ಅದು ಮಳೆ ಅದು ಜಿಗ್ಗಿ ಬರ್ತಲ್ಲ ಹಳ್ಳ ಜಿಗ್ಗಿ ಕಡ್ದಲ್ಲಿ ನೀರು
ಏ್ ಕಡೆ ಅಂದ್ರೆ್ರಿಜ್ ಒ್ ಸ್ವಲ್ಪ ಮಳ ಬಂದ್ರ ಒಲ್ಲ ತುಂಬಾೇ ಇರು ಅಪ್ಪ ಅ ಕಡೆ ಏನೇನ್ ಎರಗದ ಒಲ್ ಸಜ ಅತ್ರಿ ಈ ಕಳ್ಬಡ ಕೂಡ
ಯ ಸಾದನೆ ಜಗ್ಗಿ ಪಳ ಅಥವಾ ಅದಕ್ಕೆ ಅ ಬೇರೆ ಕೊಟ್ಟಬಿಟ್ಟಿವ ಅಲ್ಲಿ ಒಂದು ನಾಲ್ಕ ಎಕ್ರೆ ತಂದು ಅಲ್ಲೇ.
ಹಾ
ಹ್ಮ್ ನಮ್ ನಮ್ದ ಬೇರವರ ಮಾಡ್ಕ ಕೊಟ್ಟಬಿಡ್ತವಿ ಅಲ್ಲಿ ಇಲ್ಲೇ ಮಾಡಿ ಮತ್ತೆ ಇಲ್ಲಿ ಬೇರೆ ಮಾಡಿದ್ರು ಒಂದ್ ಸ್ವಲ್ಪ ನಮ್ದ್ ಹೊಲ. ಮತ್ತ ಯಾವ್ದಾದ್ರು ಬಿಡಿಸಿ ಅದ ಬಿಟ್ಟು ನಾ ಮಾಡಬೇಕ ಇಲ್ಲಿ.
ಹ್ಮ್ ಅಕಡೆ ಊರ್ ಕಡೆ ಚಲೋವೇರಿ.
ಹ್ಮ್ ತಗೋಣನ್ ನಿಂಗ ಮಾಡತ್ನ ಮತ್ತೆ.
ಹ್ಮ್ ಸರಿ ತೊಗೊ.